ಕೇಳ.
ಹಾ ಕೇೇಳಸ್ತಿದೆ.
ಹಾ ಏನ್ ಮಾಡ್ತ.
ಏನ್ ಏನ್. ಇಲ್ಲ ಸುಮ್ನೆ ಕೂತ್ಕೊಂಡಿದ್ದೀನಿ ನೀವ ಏನ್ ಮಾಡ್ತಾಿದರಿ.
ನಾನು ಸುಮ್ನೆ ಇದ. ್ದೀನಿ ನಮ್ಮ್ ಫ್ರೆಂಡ್ ಮಾಡಿದ್ರು ಫೋನು ಅವರ. ಕ್ಲಾ ಲೈಬ್ರರಿ. ಅವರು ಸ್ವಲ್ಪ ಬಿ ಎಡ್ ಮಾಡ್ತಾ ಇದಾರಲ್ವಾ. ನಾಸಿಸ ಪೆಂಡಂಗ್. ಓಕೆ. ಕ್ಾಸಿಗೆ ಬಂದಿಲ್ಲ ಲೈಬ್ರರಿರ್. ಹಾ. ಅದಕ್ಕೆ ಅವರು. ನನ್ಗ ಏನಂದಿದ್ರು ಅವರು ಸ್ವಲ್ಪ ಬುಕ್ಸ್ ತಗೊಂಡಿಲ್ಲ ಆ ಟೈಮ್ ಅಲ್ಲಿ ಬಂದಿಲ್ಲ ಅಲ್ವಾ ಬುಕ್ಸ್ ಕೊಟ್ಟಿದ್ದಾರೆ. ನಮ್ಗೆ ಅಲ್ಲೇ ಕೊಡೋದು ಸೆಂಟರಲ್ಲಿ ಬುಕ್. ಕುಸ್ ಏನಾದ್ೂ. ಆತಾರ್ ಬುಕ್ಸ್ ಎಲ್ಲ. ಅವರು ಇ ತಗೊಂಡಿಲ್ಲ ಬಕ್. ು ಅದಕ್ಕೋಸ್ಕರ ಅವ್ರು ನನ್ ಅಲ್ಲೇ ಇರುಸು ಬರ್ತೀನಿ ನಾನು ಅಂತ ಹೇಳಿದಿದ್ದಾರೆ.
ಹ್ಮ್.
ಕ್ಲಸ್. ಬಿಡಡಿಿತಲ್ವಾ ನಾ ಎಷ್ಟು ಕಾಲ್ ಮಾಡಿದ. ಇನ್ನಿ.
ಹಾ.
ಕ ಏಕೆ ಕೇಳಿಸ್ತಿಲ್ವಾ.
ಕೇಳಸ್ತಿದೆ ಕೇಳಸ್ತಿದೆ.
ಹಾ. ಅವ್ರಿಗೆ ಕಾಲ್ ಮಾಡಿದ್ದೀ ನ. ಮೊನ್ನೆೇ ಹ ಹೋಗಿದ್ಲು ಕೇಳೋಕಿ. ಕೇಳಿದಾಗ ಅವ್ರು ನೆಕ್ಸ್ಟ್ ವೀಕ್ ಬನ್ನಿ ಅಂತ. ಹೇಳಿದ್ದಾರೆ ಇವಾಗ ಅವಳು ಕಾಲೇಜ್ ಹತ್ರನೇ ಬರ್ಬೇಕಲ್ವಾ ಅದಕ್ಕೆ ನಾನು ಅಲ್ಲೇ ಇರ್ತೀನಿ ಅಲ್ಲೇ ಇರ್ಸು ನಾನು ಬರ್ತೀನಿ ಬುಕ್. ಸತ್ಕೊಂಡು ಇಬ್ಬರು ಪಿ ಜಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಅನ್ಬಿಟ್ಟು ಕ್ಲಾಸ್ ಬಿಟ್ಟ್ಮೇಲೆ ಫೋನ್ ಮಾಡಿದೀನಿ ಎಷ್ಟು ಸಲ ಕಾಲ್ ಮಾಡಿದೀನಿ ಕತ್ತೆ ಪಿಕ್ಕೇ ಮಾಡಿಲ್ಲೆ ಮೆಸೇಜ್ ಹಾಕಿದೀನಿ ಟೆಕ್ಸ್ಟ್ ಮೆಸೇಜ್ ಹಾಕನಿ ವಾಟ್ಸಪ್ ಮೆಸೇ್ ಹಾಕಿನಿ ಎಲ್ಲಾಿ ಕಿದ್ದನೇನು ಈವಾಗ ಕಲ್ ಮಾಡಳೆ ಸೂ ಎಲ್ಲಿದೆ ಸೂ ಸಾರಿ ಸೂ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳಂತೆ ಕಾಲೇಜ್ ಹತ್ರ ಬುಕ್ಸ್ ತಗೊಂಬರಕ್ಕೆ
ಹೌದು
ಹಾ ಅದು ಕ್ಲಾಸ್ ರೂಮ್ ಒಳಗಡನ್ನೇ ಇರೋದು ಬುಕ್ಸ್ ಕ್ಲಾಸ್ ರೂಮ್ ಒಳಗಡೆೇ ಇಟ್ಟಿರ್ತಾರೆ ಇವಾಗ ಕ್ಲಾಸ್ ರೂಮ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಜಾಸ್ತಿ ದೊಡ್ಡದಿತ್ತು ರೂಮು ಅದರಲ್ಲಿ ಚೇರ್ಸ್ ಜಾಸ್ತಿ ಇತ್ತಲ್ವಾ ಹಂಗಾಗಿ ಆ ದೊಡ್ಡ ರೂಮ ಅಲ್ಲೇ ಇವವಾಗಿ ಡಿವೈಡ್ ಮಾಡಿ ಎರಡು ರೂಮ್ ಮಾಡಿ
ಹ್ಮ್
ಬುಕ್ಸ್ ಎಲ್ಲಾ ಅಲ್ಲೇ ಇಟ್ಟಿದ್ದಾರೆ ಅಲ್ಲೇ ಹೋಗ್ಬಿಟ್ಟ ಕೊಡ್ಬೇಕಲ್ವಾ ಲಾಸ್ಟ್ ಮದಾಗ ಕ್ಲಾಸ್ ಅವರಲ್ಲಿ ಬಂದ್ಬಿಟ್ಟಿದ್ದಾಳೆ ಆ ತರ ಇದ್ದಾಗ್ಾಾಸಲ್ಲಿ ಡಿಸ್ಟರ್ಬ್ ಮಾಡ್ದಂಗ ಆಗುತ್ತಲ್ವಾ ಒಳಗ್
ಹಾ ಹೌದು ಹೌದು
ಹ್ಮ್ ಅದಕ್ಕೆ ಹತಾ ಇದ್ದೀನಿ ಏನಾದ್ೂ ಬೇಕಿದ್ರೆ ಹಂಗೆ ಇದು ಹೈಲೈಟರ್ ನಂದು ಅಕ್ಕಿಿನ ತಗೊಂಡಿದ್ಲು ಖಾಲಿ ಆಗಿದೆ ನನ್ಗೂ ಒಂದ್ ಬೇಕಿತ್ತು ಅದಕ್ಕೆ ಪೆನ್ಸ್ ಏನಾದ್ರು ಬೇಕಿದ್ರೆ ಹೇಳು ಅಂತ ಹಾಕಿದಾಳೆ ಹೇಳಿದಾಳೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಳೆ ಅವಾಗ ಯಾಕೆ ಬಂದಿದ್ದು ಅ್ರೆ ನಾಾವಿಬ್ಬರು ಒಟ್ಟಿಗೆ ಹೋಗಿ ತಗೊಂಡು ಒಂದು ಫ್ರೂಟ್ಸ್ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದವು
ಹ್ಮ್
ಆಕಿ ನೋಡಿ ಹಲ ಹಾ ಇವಗ್ ಬರ್ತಿದಾಳೆ ಹೋಗಿದ್ದಾಳೆ ಕ್ಲಾಸ್ ಹತ್ರ ಹೋಗಿ ಬುಕ್ಸ್ ತೋಮ್ಬರ್ತೀನಿ ಅಂತ ಹೋಗಿದ್ದಾಳೆ
ಅದು ಜಾಸ್ತಿ ಒಂದ್ ತ್ರೀ ಬುಕ್ಸ್ ಏನ್ ಫೋರ್ ಬುಕ್ಸ್ ತಗೊಂಡಿಲ್ಲ ಅದು ಬಾರ ಇರುತ್ತೆ ಒತ್ಕೊ ಬರ ಕ್ಕ ಆಗಲ್ಲ ಒಬ್ಬರಿಗೆ ನಾನೆಲ್ಲ ಲೈಫ ಲೈಬ್ರರಿಯಲ್ಲ ಶಿಫ್ಟ್ ಮಾಡ್ಬಿಟ್ಟಿದ್ದೀನಿ ಎಲ್ಲ ಲೈಬ್ರರಿ ಹತ್ರ ಇಟ್ಟಿದ್ದೀನಿ ಯಾವ್ ಪಿಜಿಗೆ ಎತ್ಕೊಂಡ್ ಬಂದಿಲ್ಲ ಬಟ್ ಆಕಿ ಎಲ್ಲ ಪಿ ಜಿ ಎಲ್ಲೇ ಇ ಇಟ್ಟಿದ್ದಾಳೆ ಇಲ್ಲೇ ರೂಮಲ್ಲಿ ಇಟ್ಟಿದ್ದಾಳೆ ಹಂಗ ಆಗ್ಬಿಟ್ಟು ಇಬ್ಬರು ತರೋಣ ಅಂತ ನಾವು ಹಂಗ ಅನ್ಕೊಂಡಿದ್ವಿ ಆಕಿ ಇವಾಗ ಲೇಟ್ ಆಯ್ತಲ್ಲ
ಹ್ಮ ಹೌದೌದು
ಲ್ಲಿ ಕಾಲ್
ಅದ್ರಲ್ಲಿ ಅವು ಬುಕ್ಕ ಬುಕ್ಕ ಒಂದು ಎಷ್ಟ ಪಿಂಡ ಇರುತ್ತ ಗೊತ್ತವು
ಅದೇ ದೊಡ್ಡ ದೊಡ್ಡದ ಇರುತ್ತೆ
ಅವು ಒಂದು ಏನೇ ಇಲ್ಲಂದ್ನು ಸಾವಿರ ಸಾವಿರ ಪೇಜಿಂದ ಇರುತ್ತೆ
ಏ ಅಷ್ಟೇನ ಇಲ್ಲ ಬ್ರೋ ಬಟ್ ಇರುತ್ತೆ ಒಂದೊಂದು ಬಟ್ಟೆ ನಮ್ದ ಹಾ ಒಂದು ಏಟ್ ಹಂಡ್ರೆಡ್ ಸವೆನ್ ಹಂಡ್ರೆಡ್ ಅರಡಿ ಇರುತ್ತಷ್ಟೆ
ಹ್ಮ್
ನಾರ್ಮಲ್ ಆಗಿ ಬಟ್ ಮತ್ತೆ ಅದೇ ಇಬ್ರ ತಕೊಂಬರೋಣ ಅಂತ ಅನ್ಕೊಂಡಿದ್ವಿ ಒಬ್ಬಳೇ ಆಗ್ತಾಳಲ್ಲ ಅದಕ್ಕೆ ಹ್ಮ್
ಒಬ್ರಗಾದ್ರೆ
ನಿದ್ದೆ ಬರ್ತಿದೆೇನು ಹಾ ಅದಕ್ಕೆ ಏನಾದ್ರು ಎಳಿಂಬ
ಸುಮ್ನೆ ಹಿಂಗ ಕೂತ್ ನಿದ್ದೆನೆೇ ಬರುತ್ತಾ ಸುಮ್ನೆ ಹಿಂಗ್ ಮಕ್ಕೊಂಡ್ರೆ ನಿದ್ದೆನೆ ಬ ಬರುತ್ತಾ ಸುಮ್ನೆ ಏನಾದ್ರು ಫೋನ್ ಏ ಒಟ್ಟಿನಲ್ಲಿ ಆ ಅಡ್ಡಾದ್ರೆ ನಿದ್ದೆನ ಬರುತ್ತಾ
ಇದು ಟಿ ವಿದ ಅಲ್ವಾ ಮ್ಯೂಸಿಕ್ ಹಾಕಿ ಮ್ಯೂಸಿಕ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡು
ಡ್ಯಾನ್ಸನೂ ನೀವು ಹಾಗೆ ಮಾಡಿದ್ರಾ
ಇಲ್ಲ ಹ ನಾವು ಮಾಡ್ತೀವಿ ಆತರ ರೂಮ್ ಅಲ್ಲಿ ಒಬ್ಳೆ ಇದ್ರು ನಾನು ಅದೇ ತರಾನೇ ಮಾಡೋದು ಸುಳ್ ಯಾಕ್ ಕೇಳಿ ನಿಜವಾಗ್ಲು ನಮ್ಮ ಅಕ್ ಅಕ್ಕ ಒಬ್ರು ಇದಾರೆ ಅಂ ನಮ್ ದೊಡ್ಡಪ್ಪ ಮಗಳು ಅವಿಗೆ ಫೋನ್ ಮಾಡಿ ಮೊನ್ನೆ ಅವ್ರರು ಅತ್ತೆ ಎಲ್ಲಿಗ್ ಹೋಗಿದ್ರು ಅವ್ರ ಮಾವ ಏನೋ ಕೆಲ್ಸಕ್ ಹೋಗಿದ್ರು ಅಂತ ಅಕಿ ಅವ್ರರ್ ಗಂಡ
ಹಾ.
ಡ್ಯಾನ್ಸ್ ಮಾಡಿ ಅಂತ ಇದ್ದೇವೆ.
ಹ್ಮ ಹಾಗೆ ಆಗುತ್ತ.
ಅಕ್ಕಿ ಅಷ್ಟೇ ನನ್ ಜಾಸ್ತಿ ಇಷ್ಟ ನನಗೆ ಜಾಸ್ತಿ ಜನ ಇದ್ದಾರೆ. ಆಕ್ಚುಲಿ ಎಲ್ಲ ಸಿ ನಮ್ಮಪ್ಪ ಅವರು ಸಿಕ್ಸ್ ಮೆಂಬರ್ಸ್ ಇದ್ದಾರೆ. ನಮ್ಮ ಅತ್ತೆ ಒಬ್ಬರು ಟೋಟಲ್ ಸೇವೆನು ಅದರಲ್ಲಿ ಐದು. ಜನ ಬರ ಗಂಡು ಮಕ್ಕಳೇ ನಮ್ಮತ್ತೆ ಒಬ್ಬರೇ. ಹಡುಗಿ ನಮ್ ಅಪ್ಪಾನೆ ಚಿ. ಕವ್ರು. ಎಲ್ಲ ದೊಡ್ಡಪ್ಪ ಅವ್ರಿಗೆ. ಇಬ್ರು ಮೂವರು ಇದ್ದಾರೆ ಹೆಣ್ಮಕ್ಳು ನಾನು ಒಬ್ಬಳೇ ಒಬ್ಬ ನಾನು ಅಷ್ಟೇ ಒಬ್ಬಕ್ಕೆ ಇರೋದು. ಇಬ್ಬ್ರಣ್ಣ ಹಾ. ಅದರಲ್ಲಿ ನಮ್ಗೆ ಅಕ್ಕಿ ಜಾಸ್. ಅತಿ ಕ್ಲೋಸು. ನಾವು ಯಾವುದಿಂಗ್ ಮುಚ್ಚಿಡಲ್ಲ. ಯಲ್ಲ. ಅಕೀ ನನ್ಗೆಲ್ಲಾ ಹೇಳೋದು ನಾನ ಏನಾದ್ರು ಅನ್ಸಿದ್ರ ಆಕಿಗೆ ಹೇಳೋದು. ಇವ ರೀಸೆಂಟ್ ಆಗಿ ಮದುವೆ ಆಯ್ತಕ್ಕಿದು. ಇಲ್ಲ ಮದುವೆ ಆಯಿತು ಮೊನ್ನೆ ರೀಸೆಂಟಾಗಿ ಅಕ್ಟೋ ನವೆಂಬರಲ್ಲಿ.
ಹಾ ಅದೇನೋ ಆಕ್ಸಿಡೆಂಟ್ ಆಯ್ತಂದ್ರಲ್ಲ.
ಹಾ ಅವರ್ಪ್ಪಾನೆ.
ಹಾ. ಆಕ್ಸಿಡೆಂಟ್ ಆಯ್ತು ಅವ್ರಪ್ಪನೇನು.
ಆ ಆ ಅವರು ಅಲ್ಲಿ ಊರಲ್ಲಿ. ಇದಾಗ ಎಷ್ಟು ಕಾಲ್ ಮಾಡೋದು ದಿನ ವೀಡಿಯೋ ಕಾಲ್ ಮಾತಾ ಮಾಡಿ ನಾವು ಒಂದ ಅಟ್ಲೀಸ್ಟ್ ಒ ಟೆನ್ ಮಿನಿಟ್ಸ್ ಆದ್ರೂ ಮಾತಾಡ್ತಾ ಇದ್ವಿ ಇವಾಗ ಮದುವೆ ಆಗ ಹೋಗ್ಬಿಟ್. ಇದಲ್ಲ ಫೋನೆ ಮಾಡ್ತಿಲ್ಲ. ಏನಿಲ್ಲ ಫೋನ ಇಲ್ಲ ಮೆಸೇಜ್ ಇಲ್ಲ. ಹಾ.
ಮದ್ವೆ ಆದ್ರೆ ಎಲ್ಲಾ ಬುಸಿ ಇರ್ತಾರೆ ಅವ್ರೆ ಅವ್ರ್ ಮೇಲೆ ಇರುತ್ತೆ ಎಲ್ಲಾ ಕೆಲ್ಸ.
ಹ್ಮ್ ಅವರು ಅಷ್ಟೇ ಅವ್ರ್ ಹಸ್ಬೆಂಡು ಒಬ್ರೇ. ಯಾರು ಇಲ್ಲ ಅಕ್ಕ ಇಲ್ಲ ತಂಗಿ ಇಲ್ಲ.
ಓ ಹೌದಾ
ಅಕ್ಕ ನು ಓದಿಲ್ಲ ಅವರು ಪಿ ಯು ಸಿ ನೇ ಲಾಸ್ಟ್ ಅಷ್ಟೇ ಬಿಟ್ಬಿಟ್ರು ಅವರು
ಹ್ಮ್ ಹ್ಮ್ ಇವಾಗೆಲ್ಲಾ ಜಾಸ್ತಿ ಹುಡ್ಗಿರು ಎಲ್ಲಾ ಪಿ ಯು ಓದಿನೇ ಬಿಡ್ತಿರೋದು ಇವಾಗೆಲ್ಲಾ ಮ್ಯಾರೇಜ್ ಮಾಡಿ
ಹಳ್ಳಿ ಹಾ ಅಲ್ಲಿ ಹಳ್ಳಿಯಲ್ಲೆಲ್ಲ ಇರೋದು ಇವಾಗ ಅವ್ರ್ ಅಪ್ಪ ಪ ಅವರು ಓದಿಲ್ಲ ಯಾರ್ ಟ್ರು ಓದಿಲ್ಲ ಅವ್ರ್ ಅಪ್ಪ ಅವ್ರ್ ಅಮ್ ಹಾ ಹಂಗಾಗಿ ಅವ್ರ ಎಲ್ಲ ಬಿಡ್ ಸುಮ್ನೆ ಯಾರು ಓದ್ಸಲ್ಲ ಜಾಸ್ತಿ ಬೆಟ್ಸುತ್ತಾರೆ ನಮ್ಮಪ್ಪ್ ಪ್ಪಂದು ಡಿಗ್ರಿ ಆಗಿದೆ ಅಷ್ಟೇ ನಮ್ಮ ಅಪ್ಪನೂ ಏನ್ ಜಾಸ್ತಿ
ಅದು ಡಿಗ್ರಿ ಅದು ಡಿಗ್ರಿ ಅಂದ್ರೆ ಸುಮ್ಮನೆ ಏನು ಅವಾಗ ಬರಿ ಪಿ ಯು ಸಿ ಮುಗ್ಸ್ದ್ರೆ ನಾವ ಬರ್ತಿತ್ತು ಸ್ವಲ್ಪ ಇನ್ನ ಏನು ಸ್ವಲ್ಪ
ನಮ್ಮಪ್ಪಗೆ ಯಾವ್ದೋ ನೌಕರಿ ಬಂದಿತ್ತು ಹಾ ನಮ್ಮ ಅಪ್ಪಗೂ ಬಂದಿದೆ ಬಟ್ ನಮ್ಮಜ್ಜಿ ಅವರು ಬೇಡ ಬೇಡ ಅಂದರು ಅದು ಸ ಚಿಕ್ಕ ಮ ಮಗ ಅಂದ್ಬಿಟ್ಟು ಚಿಕ್ಕ ಮಗ ಅಂದ್ಬಿಟ್ಟು ಮಾಡಿದ್ರಲ್ಲ
ಚಿಕ್ಕಮಗ ಅಂತ ಜಾಸ್ ಜಾಸ್ತಿ ಜೀವ ಮಾಡ್ಬಿಟ್ರ
ಹಾ
ಹಾಗಾದ್ರೆ ಇವಾಗ ಈಸು ಜನಕ್ಕೂ ನೌಕರಿ ಇದೆ ಏನು
ಯಾರ ಎಲ್ಲಿ ನಮ್ಮಪ್ಪ ಷ್ಟ ಓದಿರೋದು ಇಡೀಫ್ಯಾಮಿಲಿ ಲ್ಲಿ ಅವ್ರೆ ಯಾರೂ ಓದಿಲ್ಲ
ಅವ್ರ ಯಾರು ಓದಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅವ್ರಿಗೆ ನೌಕರಿ ಇತ್ತು ಯಾಕ ಬಿಟ್ಟಿದಿದ್ದಾರೆ
ಅವರು ಅವಾಗವಾಗ ಮದ್ವೆ ಮಾಡ್ಬಿಟ್ರು ನಮ್ಮ ಅಜ್ಜಿ ಅವ್ರು ಬೇಡ ಅಂದ್ರಂತೆ ಅವವಾಗಿನ ಕಾಲದಲ್ಲಿ ಹಂಗೆ ಯಾರು ದು ಮಾಡಲ್ಲ ಅದೇ ಇವಾಗ ಬಂದಿರೋದು
ಇವಾಗ ಈ ಅದೇ ನೌಕರಿ ಬಂದಿದ್ ಬಿಟ್ರೆ ಹೇಗಿದೆ ಗೊತ್ತಾ ಹಣೆ ಬತ್ತ ಆ
ಅಲ್ಲ ಗೊತ್ತಿದೆ ಬಟ್ ಅವಾಗ ಕಾಲದಲ್ಲಿ ಹಂಗೆ ಅವ್ರ ಅಜ್ಜಿಗಳಗೆ ಬೇಡ ಬೇಡ ಅಂತಾರೆ ಅವ್ರು ಹೇಳಿದ ಮತ್ತುು ಕೇಳಲ್ಲ ಅದು ಅದೇ ಇವಾಗ ಚಿಕ್ಕ ನೌಕರಿ ಆದ್ರೂ ಕೆ
ಹ್ಮ್ ಹೌದು
ಹಾ ಇವ ನಮ್ಮಪ್ಪ ಅಷ್ಟು ಇದು
ಅವಾಗ ನಮ್ಮ ಅಣವ್ರಿಗೆ ಇಬ್ರಿಗೂ ಜಾಬ್ ಆಗಿತ್ತು
ಹಾ
ಅದು ಏನ್ ಮಾಡಿದಿದ್ದಾರೆ ಇನ್ನೊ ಸ್ವಲ್ಪ ದೊಷ್ಟ ದೊಡ್ ಪೋಸ್ಟ್ ಅಂತ ಬಿಟ್ ಬಿಿಟ್ಟಿದಿದ್ದಾರೆ ಇವಾಗ ನೌಕ್ರಿನೇ ಸಿಗಲಾಗಿದೆ ಅವಿಗೆ
ಹೌದು ಓ ಹೌದಾ ಹಾ ಹಾ ಹಾ ಹ
ಹ್ಮ್ ಇವಾಗ ಬಿಟ್ಟ ಬಿಿಟ್ಟಿದಾರ
ಹಾ ನಮಸ್ ಇಷ್ಟ ಇಲ್ಲ ನಮ್ಮ ಅಣ್ಣದು ಎ ಸೆಕೆಂಡ್ ಅಣ್ಣ ಅವರುಗ ಪೀಸ ಆಗ ಅವಂಗ ಬಟ್ ಪೀಸ್ ಇರೋ ಕಡೆ ಬಿಡಲ್ಲ ಕಾನ್ಸ್ಟೆಂಟ್ ಆಗಿ ಆ ಕಡೆ ಈ ಕಡೆ ವರ್ಕ್ತ್ತಲ್ಲ ಬಸ್ಸಲಲ್ಲಿ ಓಡಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಅಣ್ಣನೂ ಬೇಡ ಬಿಟ್ಟ ಬಿಟ್ ಬಿಟ್ರು ಇವಾಗ ಆರಾಮ್ ಇದಾನ ಸ್ವಂತಲ್ ಕುೂತ್ಕೊಂಡಿರ್ತಾನೆ ಅಲ್ಲಿ ಏನು ವರ್ಕ್ ಇರಲ್ಲಂತೆ ಹ ಅವ್ರ ಮೇಡಮ್ ಒಬ್ರು ಬರ್ತಾರೆ ಅವ್ರ ಮ ಅವರು ಹಾ ಅವರು ಬಂದಾಗ ಅದು ಇದು ಫೈಲ್ ಏನಾದ್ರು ಹೇಳಿದ್ರೆ ಟೈಪ್ ಮಾಡೋದು ಅಷ್ಟ ಅದ ಬಿಟ್ರ ಏನುರಲ್ಲ
ಹಾ
ನಂದು ವಾಯಸ್ಸ ಏನಾದ್ ಅದು ಒಂದ ಒಂಥರಾ ಅನ್ಸ್ತ ಇದಯ ಹಾ ಆರಾಮಾಗಿ ಇಬರು ಆರಾಮಾಗ ಇದಾರೆ ಅದು ಕೋಲ್ಡ್ ಆಗಿದೆಲ್ಲ ನನ ಗೂಗಲ್ ಮಾತಾಡ್ತಾ ಇದ್ದೀನೇನೋ ಅಂತ ನನ್ಗ ಅನಿಸ್ತಾ ಇದೆ
ಇಲ್ಲ ಇಲ್ಲ ಇಲ್ಲ
ಹಾ ಒಂದೇ
ಸರಿ ಮತ್ತೆ ಮಾಡ್ರಿ
ಹಾ ಸರಿ ಬಾಯ್
ಹ್ಮ್